ಹಲೋ ಕೇಳಿಸತಯ್ತಾ.
ಕೇಳಿಸ್ತೈತೆ ಹೇಳಿ ಅಕ್ಕಾ.
ಈಗ ಮನೇಲಿ ಇರೋದು ನೀನು ಮಿಲ್ಲಿ ಇಬ್ರೇನಾ.
ಚಿಂಟು ಪಿಂಟು ಅವ್ನಲ್ಲ.
ದುನೆದನಾ ಚಿಂತು ಊರ್ಗೋಗ್ತಿಲ್ವಂತ ಹಬ್ಬಕ್ಕೆ.
ಆಯ್ತಾನೆ ಅವ್ರ ಆಲೇ ರಜಿತು ಅವ್ನು ಪ್ಲಾನಿಂಗ್ ಹಾಕೋಬಿಟ್ಟವ್ರೆ.
ಎಷ್ಟ ದಿನ.
ಒಂದ್ ಮೂರ್ನಕ್ ದಿನ ಒಯ್ತರಿ ಇಬ್ರನು.
ಹಾ
ಅವ್ರ್ದು ಅದೇ ಅಲ್ವಾ ಒಂದ್ ಎರಡು ದಿನ ಹೊಯ್ತರೆ.
ಹ್ಮ ಅ
ಅಮ್ಮನ ಮುಗಿಸಕೊಂಡು ಊರಿಗ ಬಂದ್ಬಿಟ್ಟು ಹೇಳ್ಬಿಟ್ಟು ಒಟ್ಟೋಗ್ಬಿಡತ್ ಆಗಸ್ಗೆ.
ಹೌದಾ ಆಗಸ್ಟ್ ಆಗಸ್ಟ್ ಹೊರ್ಟ್ಟೋಗ್ಬಿಡತಾ.
ರಿ ಸೆಪ್ಟಂಬರ್ ಅನ್ನಿಸ್ತದೆ.
ಬುಡು ಇರ್ಲಿ ಊರಲ್ಲೋ ಇರ್ಬೋದು ಕಣಂತೆ. ಇವಾಗ ಅಲ್ಲೇ ಇರ್ತೀರಲ್ವಾ ಹೊಲ್ದತ್ರ.
ಹ ಅದಿಕ್ಕೆ ಇಲ್ಲೇ ಈ ಮನೆ ರೆಡಿ ಮಾಡಿಸ್ತಾರೆ ಇವಾಗ. ಊರುದು ಊರುಂದು ಮನೆ ರೆಡಿ ಮಾಡಸ್ಬೇಕ. ಅಲ್ಲಿ ಇರ್ತಾರೆ ಅದು ಸುಮ್ನೆ ಕೊಟ್ಗೆ ತರ ಮಾಡಿದ್ದು ಬಂದು ಹೋಗ್ಬೇಕಲ್ಲ ಅಂತ. ಅಷ್ಟೇ ನಮ್ಮ ಅಪ್ಪ ಅಲ್ಲಿ ಉುಡ್ಕೊಳ್ಳುತ್ತೆ ಅಷ್ಟೇ.
ಹೌದು ಅದ್ ಅಂದ್ರೆ ಒಂಥರ ಏನೋ ಒಂಥರ ನೆಮ್ಮದಿ ದನ ಅಂದ್ ಹಸು ಕರುತವು ಇದ್ರೆ. ಏನಾದ್ರು ಹೆಚ್ಚು ಕಮ್ಮಿ ಆದ್ರುನುವೇ.
ಹ ಹೌದು ಅದಕ್ಕೆ ಅಲ್ಲೇ ಉಳ್ಕೋತೀನಿ ಅಂತ ಹೇಳಣ. ಹೇಳ ಅಮ್ಮ ಅದಿಕ್ಕೆ ಅಲ್ಲೇ ಹೋಗಬಿಡ್ತೀನಿ ಅಂತ ಆಸ ತಗೊಡ್ತಾನಂತೀವ್ನು ಒಂದೆರಡು. ಹಾಲ ಕರ್ಕೊಂಡು ಇರ್ಲಿ ತಗೊಳ್ಳಿ.
ಹಬೌಡು ಮತ್ತೆ ಇರ್ಲಿ.
ಹ್ಮ್ ನೀವು ಊರ್ ಹೋಗಲ್ವಾ.
ನಮ್ಮನ್ನುನು ನಮ್ಮ ಮನೆಲಿ ಆಷಾಡಕ್ ಕರತವ್ರೆ.
ಅಮ್ಮು ನಿಮ್ದ ಫಸ್ಟ್ನೇ ಶಷಣನ ನಿ
ಹ್ಮ
ಹಂಗಾರ ಹೋಗ್ಬೇಕು ಅಕ್ಕ ನೀನು.
ನೀವು ನಮ್ಮ ಅಂದ್ರೆ ಆತ್ತೆ ಸೊಸೆರು ಒಂದೇ ಬಗ್ಲಲ್ಲಿ ಓಡಾಡ್ಬಾರ್ದುಂತೆ.
ಹಾ
ಮೊದಲನೇ ಆಷರದಲ್ಲಿ ಇಲ್ಲ ನಮಮ್ಮ ಇಲ್ವಲ್ಲ.
ಅಕ್ಕ ಆಷಾಡ ಅದ ಏನ್ ಗೊತ್ತಾ ಅದು. ಕಲ್ಲ ಅಕ್ಕ ಆಶಾಡಕ್ಲಿ ಎಂಡ್ತಿ ಮನೆಗೆ ಗಂಡ್ ಗಂಡ ಹೆಂಡತಿರ್ನ ಜೊತೆಗ ಇರ್ಬಾರ್ದನ ಏನಕ್ಕೆ ಗೊತ್ತಾ ರೀಸನ್ನು. ಒಬ್ರು ಇದ್ರಲ್ಲಿ ಇದ್ ಹೆ ಹೇಳಿದದ ಈ. ಈ ಜೂನು ಜುಲೈ ಟೈಮ್ ಅಲ್ಲಿ ಚಳಿ ಬಂದು ಜಾಸ್ತಿ. ಈ ಎ ಇದೈತದೆ ಗೊತ್ತಾ ಆಲ್ಮೋಸ್ಟು ಇವಾಗ ನೀವು ಈಗೇನಾದ್ರು ಈ ಜೂನ್ ಇದ್ರಲ್ಲಿ ಏನಾದ್ರು ಈಗ ಹೊಸ್ತಾಗ ಮದ್ವೆ ಅಗೊ ಹುಡುಗಿ. ಏನಾದ್ರು ಪ್ರೆಗ್ನೆಂಟ್ ಆಗ್ಬಿಟ್ರೆ ಆತರ. ಆದರೆ ಈಗ ನೆಕ್ಸ್ಟ್ ಒಂಬತ್ತು ತಿಂಗಳಷ್ಟಲ್ಲಿ ನೀಗೆ ಯಾವ ತಿಂಗಳು ಬರುತ್ತೆ ಹೇಳಿ. ಚಳಿಗಾಲ ಬರುತ್ತಲ್ವಾ.
ಹಾ
ಒಂಬತ್ ತಿಂಗಳ ಈ ಆಷಾಡ ಆದ್ಮೇಲೆ ಆ ವೆದರ್ಗೆ ಮಕ್ಳು ಉಡ್ತಾರಲ್ವಾ ಮಕ್ಳುಗಳು ಬಂದ್ಬಿಟ್ಟು. ಟ್ಟ ಅಡ್ಜಸ್ಟ್ ಆಗಲ್ವಂತ ಚಳಿಗೆ ಅವಾಗ ಮಕ್ಳುಗಳು ಸತ್ತೋಗ್ಬಿಡ್ತಾವಂತೆ.
ಹ ಓಕೆ
ದ ಇದಕ್ಕೋಸ್ಕರ ಈ ಆಷಡ ಅನ್ನೋದನ್ನ ತೊಗೊಬಂದರಿಗೆ ಒಬ್ಬೊಬ್ಬರು ಒಂದೊಂದ್ ರೀಸನ್ ಹೇಳ್ತಾರೆ. ಬಟ್ ಸೈಂಟಿಫಿಕಾಗಿ. ಸೈನ್ಸಲ್ಲಿ ಇರೋದಿದೇನೆ
ಅದಕ್ಕೆೇ ನಾವು ನಮ್ಮ ಅಮ್ಮ ಆಗಲ ಒಂದವರೆ ತಿಂಗ್ಗಳು ಹೋಗಿದ್ಬ ಬಿಟ್ಟು ಬಂದಿದ್ಯಲ್ಲ ಅಂತ ನಮ್ಮ ಮನೆಯವ್ರಿಗೆ. ಮಾಡ್ತಾವಳೆ
ಹ ರಿ ರಷ್ಟೇ ಇನೆ ಇನ್ನೇನ್ ಮಾಡ್ತೀರಾ.
ಹ್ಮ್ ಅದಕ್ಕೆ ಹಬ್ಬಕ್ ಹೋಗೋಣ ಇಬ್ರ ವಿಗಿ ಅಂತ ಅವ್ರೆ.
ಅಲ್ಲಿ ಮತ್ತೆ ಮೇಲ ಹಬ್ಬ ಮಾಡಲ್ವಾ.
ಕ್ಕಂದೇ ಹಬ್ಬ ಪಿತೃಪ ಪಿತೃಪ ಅದು ಮಾಮೂಲಿ ನಾವು ಇ ನಾವೆಲ್ಲ ಹಿಂಗೆ ವೆಜ್ಜ್ ಇಡೇ ಇಡ್ತೀವಿ ಆ ತರ ಅಲ್ಲ ನಮ್ದು. ಫುಲ್ಲ ನಾನ್ ವೆಜ್ಜ್ ತಿಂಡಿ ಗಿಂಡಿ ಏ ಇಲ್ಲ ಲೈಟ್ ಆಗಿ ತಿಂಡಿ ಮಾಡ್ತೀವಿಯಾ. ಅದ್ ಬಿಟ್ರಿ ನಾನ್ ವೆಜ್ಜ ಚೆನ್ನಾಗ ಮಾಡದ ಅಡ್ಗೆಗೆ.
ಫಸ್ಟ್ ಹಬ್ಬ ಆಯ್ತಾ ನಿಮ್ದು ಆಲೆೇ ನಿಮ್ಮ ಮನೇಲೂನು. ನೀವ್ ಇರಂಗಿಲ್ಲ ತಾನೆ ಫಸ್ಟ್ ಹಬ್ಬದಲ್ಲಿ.
ದ ಯುಗಾದಿ ಹಬ್ಬ ಆಗೈತಲ್ಲ.
ಹೂ ಅಂಗರಿ ಇದ್ರ ಇರಬಹುದು
ಆಗೆ ನಮ ದೊಡಮ್ಮ ಸೊಸೆನ ಹ ಎಡೆ ನೋಡ್ಬಾರ್ದು ಅಂತ ಇರ್ರಿಸ್ಕೋತಾನೆ ಎಲ್ಲಿಲ್ಲ ಕಳ್ಸ್ಬಿಡನಾ ಅದಕ್ಕೆ ಕೇಳದೆ.
ಹೊ ಅಂದ್ರೆ ದು ಯುಗಾದಿ ಹಬ್ಬಕ್ಕಿತ್ತ ಮುಂಚೆ ಆದ್ರೆ ಸರಿಯ ಈಗದ ಲೆ ಅವ್ರ ಮನೆಗ ಹೊಸು ಚೆನ್ನಾಗಿಲಾ ಅಶ್ವಿನಿ
ಹ ಎಂಗಾರ ಇರಲ್ಲಿ ತಗೊಳ್ಳಿ ನಮ್ಗೆ ಯಾಕೆ ಕಂಡೋರ್ ಮನೆ ವಿಷ್ಯ.
ಹ್ಮ್ ನಾನು ಹೋಗಿದ್ದೆ ಮತ್ತೆ ಬಾಗ್ಯತೆ ಮನೆಗೆ ಬಾಗ್ಯತೆಗೆ ಗುರು ಪ್ರವೇಶ ಕೇಳಿದ್ರಂತೆ. ಗುರುಪ್ರವೇಶಕ್ಕ ಹೋಗಿದಿಲ್ಲ ಅಂತ ಗರುಪ್ರವೇಶ ನಾಳಗ ಒಂದ್ ವಾರ ಕೊ ಮುನಸ ಕೆಳಗಡೆ ಮಾತ್ರ ರೂಮಗಳು ಹಾಲ್ ಇದ್ದಂಗ ವೆ ಚಿನ್ನಿ.
ಹ್ಮ್ ಫುಲ್ ನೋಡುದ್ರಾ ಕೆಳಗಡೆ ಎರಡು ರೂಮ ಅಕ್ಕ
ಕೆಳಗಡೆ ಎರಡ ರೂಮು ಹಾಲು ದೇವ್ರ ಮನೆಗೆ ಫುಲ್ ಮಂಟಪ ತರ ಮಾಡೋವರೆ ಕಿಚನ್ ಅಂತೂ ಈ ಎಲ್ಲ ಆಲ ಸಟ್ಟೆ ಮಾಡ್ಬಿಟ್ಟ್ರ ಡೈನಿಂಗ್ ಟೇಬಲ್ ಐತೆ ಕಿಚನ್ ಚೆನ್ನಾಗ ಐತೆ
ಸೋ ಇದು ಸೋಫಾ ಎಲ್ಲ ಹೊಸ ತಗ ಬಂದವ್ರ ಎಂತಲ್ವಾ ಫಸ್ಟ್ ಇದಿದಲಾ
ಇಲ್ಲ ಇಲ್ಲ ಸೋಫಾ ಫಸ್ಟ್ ಹಳೆ ಮನೆ ಇದೆಯಾ
ಅಲ್ಲಿ ಮನೆೆ ಇದೆ ನಾ ಹ್ಮ್ ಮಾಡ್ಲಿ ತಗೊಳ್ಳಿ ಮಗ ಅಳಿ ಏನ ಸೊಸೆ ಅಳಿಯ ಇಬ್ರು ಮಗ ಇಬ್ರೇಗೆ ಒಳ್ಳೆ ಕೆಲ್ಸಲ್ಲ ಅವ್ರೆ ಮಾಡ್ರ ಸಾಲ ತಗೊಂಡು.
ಅವ ಅಣ್ಣ ನವೀನಣ್ಣ ಏನ್ ಕೆಲ್ಸ.
ಹ ಅಣ್ಣನು ಇನ್ಫೋಸಿಸಗ ಹೋಗತ್ತಲ್ವಾ
ಆ ಅಣ್ಣಾಗ ಎಷ್ಟ್ ಸಿಗುತ್ತೆ
ಹಂಗೇನ್ ಜಾಸ್ತಿ ಸಿಗಲ್ಲ ಇನ್ಫೋಸಿಸ್ ಸ್ಯಾಲ್ರಿ ಕಡಿಮೆ ಕಣಕ್ಕ. ಕೆಲ್ಸ ಜಾಸ್ತಿ ಹಮ್
ಹಾಗಂತ ಇದ್ ಮಾಡ್ತಾ ಇದ್ರು ಹ ಇದು ಎಲ್ಲ ಚೆನ್ನಾಗೈತೆ ಮನೆ ಎಲ್ಲಾ ಅವ್ರ ಮಗ ದರ್ಶನನ ಇದ್ರು ಮೊದಲ್ನೇವ್ರು ಮಾತಾಡ್ಸದ್ ಹ ಅವ್ರ ಮಾತಾಡ್ಸದ್
ಹ್ಮ್ ನಮ್ಗಗಳೇ ಮಾತಾಡಿಸತನ ಅವನು ಮನೆಗ್ ಬಂದ್ಬಿಟ್ಟು ಹಂಗೆ ಹೇಳ್ಬಿಟ್ಟು ನಮ್ಮಂಗಗೆ ಹೇಳ್ಬಿಟ್ಟದ
ಹಾ ಅದೇ ಎರಡರು ಬಂದಿದ್ರಂತಲ್ಲ
ಯಾರು
ಯಾರ್ ಬಂದಿದ್ದ ಮೊದನವರ ಎರಡ್ನೇವರ
ಅವನೇ ಬಂದಿದ್ದ ಮೊದಲ್ನೇನು ನಾವು ಅದಕ್ಕೆ ಡಿಸೈಡ್ ಮಾಡಿದೀವಿ ನಾವು ಯಾವದಕ್ಕೂ ಹೇಳ್ಬಾರ್ದು ಅಂತ ತ್ತ
ಹ ನೀ ನೀವೇನ್ ಕರಿಬೇಡಿ ಅಪ್ಪ ಅಮ್ಮ ಕರದ್ರೆ
ಯಾವಪ್ಪ ನಮ್ಮ ಅಪ್ಪುನೇನೆ ಯಾವನುೂ ಕರ್ದಿಲ್ಲ ಯಾವಳು ಕರ್ತಿಲ್ಲಾ ನಮ್ಮ ಅಪ್ಪನೇ
ಹ ಹೋಗಿರ್ಲಿಲ್ವಾ ಅವತು
ಅಪ್ಪನ್ ಯಾರು ಕರ್ದಿದ್ರು ಯಾರು ಕರ್ದಿದರ ನ್ ಅಪ್ಪ ಹೋಗಿರ್ಲಿಲ್ಲ ಅಕ್ಕ ಕರೀದಾನೆ ಯಾರಾದ್ರೂ ಹೋಗ್ತಾರ ಅಕ್ಕ ಈಗ ನೀವು ಈಗ ನೀವು ನಿಮ್ ತಂಗಿ ಮದ್ವೆ ಆದ್ಮೇಲೆ ನಿಮ ತಂಗಿ ನಮ್ಮ ಮಕ್ಕ ಇಳು ಬಿಡು ಖರೀದನೆೇ ಬಂದ್ಬಿಡ್ತಾಳೆ ಅಂತ ನೀವು ಅವ ಖರೀದಾನೆ ನೀವ್ ಹೋಗ್ಬಿಡ್ತೀರಾ ಅವರು ಖರೀದಾನೇ ಇದ್ಬಿಡ್ತಾರಾ ಹಾ ನಮ್ಗೆ ಅವಶ್ಯಕತೆನೇ ಇಲ್ಲ ಯ ಆ ಹೇಳಿ
ಯಾರು ಯ್ತಾರೆ ಕರೀದನ್ ಇವಾಗ ಚಿನ ಕರದ್ರೆ ಹೋಗದ ಕಷ್ಟ ಈ ಕರದ್ರೆ ಹೋಗದ್ ಕಷ್ಟ ಈ ಕರಿದ್ದನೆೆ ಯಾರಯ್ತಾರೆ
ಅದೇ ಸರ್ವಾಜ್ಞೆ ಹೇಳುವನ ತಾನೆ ಕರ್ದ ಓದ್ ಬಂದವನ ಓದ ವ್ರನ್ನ ಚಪ್ಪಿ ತಗೊಂಡ ನೋಡಿ ಅನ್ನೋ ತರ ಆಗುತ್ತಷ್ಟೆ ನಮ್ಮ ಅಪ್ಪ ಹೋಗ್ಲಿಲ್ಲ
ಬಡು ನಿಮ್ಮ ಅಮ್ಮ ಹೋಗಿತಾ
ನಾವ್ ಅಮ್ಮನ್ ಕರ್ದಿದ್ರು ಅವ್ಳು ನಾವವು ಪರ ಮಾಡಿದ್ವಲ್ಲಾ ನಾವ್ ಹೇಳ್ದ ಅಕ್ಕ ಬರಲ್ಲ ನಮ್ಮ ಅಕ್ಕ ಇವರಗಳೇ ಕುಂದಿದ್ದು ಅವ್ರದೆಲ್ಲಾ ಗೃಹಪ್ರವೇಶ ಲ್ಲಿ ನೋಡ್ಕೊಂಡ್ ಮಾಡೋಣ ನೋಡ್ಕೊಂಡು ಏನ್ ಎಲ್ಲಾರನುೂ ಕರ್ದ್ ಬಿಿಟ್ಟವ್ರೆ ಇವರೇ ಮನೆಗ ಹೋಗಿ ಫೋನ್ ಮಾಡಿ ಈಗ ಅವ್ರ ಏನ್ ಗೊತ್ತಾ ನಾವು ನಮ್ಮ ರಾನು ರಂಜೀನು ನಾವ್ ದೊಡ್ಡಮ್ಮನ್ನ ಮಾತಾಡಿಸಿಲ್ಲ ಅದು ಅವ್ರಗೆ ಅದು ಇದಾಗಿದ್ದು
ಏ ನಿಮ್ಗೆ ಇಷ್ಟ ಇಷ್ಟ ಇಲ್ಲ ಮ ಎಲ್ಲಾ ಬಂದಿದ್ರ ಅವ್ರ ಮನೆಯವರೆಲ್ಲಾ
ಅವಳ ಮೊದಲನೇ ಸೊಸೆ ಬಂದಿರಲಿಲ್ಲ ದೊಡ್ಡಪ್ಪ ಅನು ಬಂದಿರಲಿಲ್ಲ ಎಲ್ಲೋ ಇನ್ನೊಂದ್ ಫಂಕ್ಷನ್ ಇತ್ತು ಅಂತ ಹೊಂಟೋಗಿ ಬಿಟ್ಟಿತ್ತು ಕಾಗೇಪುರ ಇತ್ತು ತಾನೆ ಅವತ್ತು ಕಾಗೇಪುರದಲ್ಲಿ ಹಬ್ಬ ಹಬ್ಬ ಅಲ್ ಹೋಗ್ತೀನಿ ಅಂತ ಹೇಳ ಅಂತ ಮಿಕ್ಕವರೆಲ್ಲ ಬಂದಿದರು ನಾವು ಮಾತಾಡ್ಸಬೇಕಿತ್ತಂತೆ ಏಕೆ ಅವಳೇ ಮಾತಾಡಸಾ ಹೇಳು ನಾವ ತಾನೆ ಊರಿಗೆ ಹೋಗಿರೋದು
ಅವರು ನಿಮ್ಮನ್ನ ಮಾತಾಡ್ಸಿದ್ರೆ ನಿಮ್ಮನ ಮಾತಾಡಸಿ ಅವರ ಮನೆ ಫಂಕ್ಷನಗೆ ಕರೆದಿದರೇ
ಹಾ
ಅಲ್ವಾ ಅವಾಗ ನಿನ್ನು ಮಾತಾಡ್ಸ್ಬೇಕಾಗಿತ್ತು
ಅಲ್ಲ ಅಕ್ಕ ನಾವೇ ಫಸ್ಟ್ ಫಂಕ್ಷನ್ ಮಾಡಿದ್ದು ಸರಿನಾ ಹೌದು ಪರ ಮಾಡಿದ ನಾವೇ ಫಸ್ಟ್ ಅಲ್ವಾ ನಮಗೆ ಇಷ್ಟ ಆಗ್ಲಿಲ್ಲ ಯಾಕಂದ್ರೆ ಅಷ್ಟು ಮಾತಾಡಿದ್ಲು ನಮ್ಮ ದೊಡ್ಡಮ್ಮ ರಂಜು ಹಂಗಂದಿದ್ಲು ಹಿಂಗ್ ಅಂದಿದ್ಲು ನಮ್ಮ ಅಮ್ಮಂಗೆ ಹೆಂಗ ಹೆಂಗೋ ಅತಿ ಎಷ್ಟು ಅತ್ತಿದ್ಲು ಅದಕ್ಕೆ ನನಗೆ ಇಷ್ಟ ಆಗಿಲ್ಲ ನಾನು ಆಗಲಿ ರಂಜು ನಿಜವಾಗಲೂ ಯಾರನ್ನು ಮಾತಾಡಿಸಲಾ ನಾನ ದರ್ಶನ ಅಣ್ಣ ಅಷ್ಟೇ ಮಾತಾಡಸದೇ ನನ್ನ ಪ್ರವೀಣನ್ನು ಮಾತಾಡಸ ಯಾಕ ನಾನು ವಿನ್ನು ಮಾತಾಡಸಿಲ್ಲ ಅಂದ್ರೆ ಅವನ ಬರ್ತಡೇ ಲಿ ವಿಶ್ ಮಾಡದ್ರೆ ರಜಿತನ ಜೊತೆ ಹೇಳ್ಕೊಂಡು ನಗ್ತಿದ್ನಂತೆ
ಏನಂತ
ಅಕ್ಕ ವಿಶ್ ಮಾಡ್ತಾಳೆ ಅಂತ
ಅದು ನಗೋದು ಏನು ಐತಿ ಅದರಲ್ಲಿ
ಅದಕ್ಕೆ ನಾನು ಅವರಿಗೆ ಅಷ್ಟೊಂದು ವಿಧಿ ಬೇಕ ನಾನ ಯಾಕೆ ಮಾತಾಡ್ಸಬೇಕು ನಾನ ಮಾತಾಡಲಿಲ್ಲ ಈಗ ಅವರೇ ಸೋಲಬೇಕಿತ್ತ ತು ತಾನೇ ಗೃಹ ಪ್ರ್ರವೇಶಕ್ಕೆ ಕರೆದ್ರೆ ಎಲ್ಲ ಸರಿ ಹೋಯ್ತದೆ ಇರೋ ನಾವೇ ಕರೆಯೋಣ ನಮ್ಮಿಂದ ತಪ್ಪಾಗಿರೋದು ಅಂದಿದ್ರೆ ಹೆಂಗ ಮಾಡಿ ಹೋಗಿದ್ದು-
ಹೌದು ಅವ್ರೇ ದೊಡ್ಡ ಫಂಕ್ಷನ್ ಮಾಡ್ಬೇಕಿತ್ತ ಮಾಡ ಮಾಡಿದ್ದ ಮಾಡ ಮನೆಯವರೆಲ್ಲ ಕರಿ ಬೇಕಿತ್ತು
ಕರಿಲಿಲ್ಲ ನಮಗೂ ಅವಶ್ಯಕತೆ ಇಲ್ಲ ಅವರು ಬಂದ್ಬಿಟ್ಟು ಏನ ಆಶೀರ್ವಾದ ಮಾಡ್ಲಿಲ್ಲ ಅಂದ್ರೆ ನಾವ ಏನ ಏನು ಇದಾಗಲ್ವಾ ಅವರ ಬಂದ ಬರ್ಲಿಲ್ಲ ಅಂದ್ರೆ ಒಳ್ಳೆಯದು
ಅಯ್ಯೋ ಬುಡು ಚಿನ್ನಿ ನಾವು ಹೋಗಲಿಲ್ಲ ಅಂದ್ರೆ ಇನ್ನೊಬ್ರು ಯಾರಾರು ಇರುತ್ತಾರೆ
ಹೌದು ಯಾರು ಇಲ್ಲ ಅಂದ್ರೂನು ಆಗತ್ತೆ ಅಂತಾ ಅಂತ ಅಂತ ಕೆಟ್ಟ ಬುದ್ಧಿ ಹೆಂಗಸ ಇರೋಳು ಬಂದು ಆಶೀರ್ವಾದ ಮಾಡದೆ ಹಾಳ ಹೋಗ್ತಿವಿ ಹೊರತು ಉದಾ ಉದ್ದಾರ ಆಗೋಲ್ಲ
ಹು
ಅದಕ್ಕೆ ಆರಾಮಾಗಿದೀವಿ ನಮ್ಮ ಅಮ್ಮನು ಅಷ್ಟೇ ಇನ್ಮೇಲೆ ಅವರನಾ ಮಾತಡಸ ಸತಿಲ್ಲ ಅಂತ ಹೇಳೈತೆ ನಮ್ಮ ಅಮ್ಮನೂ ಅಂತೆ ಕರೆಯೋಲ್ಲ ಅಂತ ಹೋಗ್ಬಿಟ್ಟು ಯಾವುದಕ್ಕೂ ಕರೆಯೋಲ್ಲ ಅಕ್ಕ ಡಿಸೈಡ್ ಆಗ್ಬಿಟ್ಟೆ ಗಟ್ಟಿ ಇದ್ದೀವಿ ನಾವು ಎಲ್ಲದಕ್ಕೂ ನೋ ಹು ಯಾವದಿಕ್ಕೂ ಕರಿಯೊಲ್ಲ ಅವರ ಮಕ್ಕಳನು ಕರೆಯಲ್ಲ ಹಾ
ನಮಗೆ ಒಂಥರಾ ಬೇಜಾರು
ಹು ಮತ್ತೆ
ಅಂದ್ರೆ ಇತರ ಎಲ್ಲ ಹಿಂಗ ಇದ್ದಾಗ ಜನ ಸುತ್ತ ಜನಗಳವಿ
ಹಾ ಸೊಸೆ ಬರೋ ತನಕ ನಾವೇ ಮಕ್ಕಳು ನಾವೇ ಇದು ಇವು ಕೆಲಸ ಮಾಡಕಲ್ಲ ಅಕ್ಕ ಅವರ ಮೆಂಟಾಲಿಟಿ ಏನ್ ಗೊತ್ತ ಅಕ್ಕ ನಮ್ಮ ದೊಡ್ಡಮ್ಮ ಅದು ಕೆಲಸ ಮಾಡಿಸ್ಕೊಳ್ಳೋಕೆ ಒಬ್ರು ಬೇಕಿತ್ತ ಅವಾಗ ಚೆನ್ನಾಗಿ ಕೆಲಸ ಮಾಡಿಸ ಎಷ್ಟು ಕೆಲಸ ಮಾಡಿದ್ದೀನಿ ನಾನು
ಅದಾದರೂ ಋಣ ಬೇಕಲ್ವಾ ಒಂದು ಕೃತಜ್ಞತೆ ಇರುತ್ತೆ
ಸತ್ರು ನೋಡಕ ಹೋಗಲ್ಲ ನಾನಂತೂ ಕಣಪ ಆಗದೆ ಅಂದುಕೊಂಡು ಬಿಟ್ಟಿದ್ದೇನೆ ಅವಳ ಸತ್ರು ನಾವು ಹೋಗ್ಬಾರ್ದು ಈ ಅಕ್ಕ ಅವರು ಅವರ ಸಂತೋಷ ವಿಷಯ ಕರೆದಿದ್ದಾರೆ ನಮ್ಮನ್ನ
ಹೌದು
ಹೋಗ್ಬೇಕು ಅವರ ಸತ್ರೆ ಯಾರ ಸತ್ರೆ ನಮಗೇನು
ಹೌದ
ಹಾ ಅದೇ ದಸರ್ ನೋಡಿರೋದ್ರು ಒಂದ್ ಇಷ್ಟಾನೂ ಇಲ್ಲ ಬಿಡಿಯೋ ಅವರೆಲ್ಲ ಹನೋ ಮಾಡದ್ರ ಆಯ್ತು ನೀವೇನ್ ತಿಂಡಿ ಮಾಡಿದ್ರಿ
ಹ ಇವ ನ ಹೊರ್ಗಡೆ ಹೋಗಿದ್ದ ಚ ನೀ
ಬೆಳಿಗ್ಗೆ ಬೆಳಿಗ್ಗೆನೆ ಹೋಗಿದ್ರಾ
ರತ್ರ
ಇನೇನು
ವಿಬ್ರು ಊಟಕ್ಕೆ ರಾತ್ರಿ ಹೋಗಿದ್ವಿ ಹ ಅದಕ್ಕೆ ಹೊರ್ಗಡೆ ಊಟಕ್ಕೆ ಅದಕ್ಕೆ ಇವಾಗ ಏನು ತಿಂಡಿ ಮಾಡಿಲ್ಲ ಇಬ್ಬರು ಕೂ ತಿಂಡಿ ಬೇಡ ಅಂದ್ಬಿಟ್ಟ ಅವ್ರಿಗೆಬ್ಬ ಸೊಬ್ಸಾರು ಮತ್ತೆ ಮನ್ನ ಮಾಡ ಕಲ್ಸತೆ ಅವ್ರಿಗೆ
ಪಪಾ ಅವ್ರಗ್ ಭಾನುವಾರನ ಕೆಲ್ಸ ಇರುತ್ತಾ
ಬಾ ಅಂದ್ರೆ ಈ ಮೀಟಿಂಗ್ಸ್ ಗಳು ಇರುತ್ತೆ ಏನಾದ್ರು ಬೇಕಕ್ ಬೇರೆ ಟೈಮ್ಲ್ಲಿ ತಗೋತಾರೆಬಹ ಗುದ್ವಾರ ಗುರುವವಾರಾ ಎಷ್ಟ್ ಬೇಕು ಅಂದ್ರೆ ಮಾಡ್ತಾರೆ ಏನಾದಾರು ನೆನ್ನೆ ಎರಡು ಗಂಟೆಗೆ ಬಂದಿದ್ದಿದೆ
ಅಕ್ಕ ಆದ್ರೂ ಬಾರ್ಬಿಕಿನೇಶನು ವೇಷ್ಟಟ್ ಕಣಕ್ಕ ಬರ್ತಿರಲ್ಲ ಯಾಕೆ ಗೊತ್ತ ನಮಗ್ ತಿನ್ನೋಕೆ ಆಗಲ್ಲ ತಾನೇ ಅಲ್ಲಿ
ಚಿನ್ನದನ್ ಕಷ್ಟ ಯಾಕೆ ಹೇಳ್ತಯಾ ಒಲ್ಲೆ ಒಟ್ಟು ಹೊಟ್ಟೆ ನೋವು ಒಂದ್ ನಮ್ ಮನೆಯವರು ಹೋಗುದ್ರು ಆ ಎ ಸಿ ಬಸ್ಸು ಕರ್ಕೊಂಡ್ ಹೋಗಕ್ ಆಗಲ್ಲ ನೀನ್ನನ್ನ. ನ್ ಅಲ್ಲೋದಿಯ ಪೇಶಷಂಟ್ಂಗ ಆಡ್ತೀಯಾ ಇಲ್ ಇಲ್ಲಿ ಊಟ ಕರ್ಕೊಂಡೋದ್ ಯಾರಾರ ಜೊತೆೇಲಿದ್ದೊರ ಏನ್ ಅನ್ಕೊಳ್ಳಲ್ವಮ್ಮಗೆ ನನ್ ಮಾನ ಮರ್ಯದೆ ತ ಪಡ್ತಿಯಲ್ಲಮ್ಮ ನೀನ್ ಕಕೊಂಡ್ನ್ ಏನಮ್ಮ ಮಾಡ
ಅಕ್ಕ ಇಲ್ಲಕ್ಕ ಅದು ಬಾರ್ಬಿ ಗನ್ರರಶನ ಚೆನ್ನಾಗಿರಲ್ಲ
ಹೊಟ್ಟೆ ನೋವು ಬಂದು ಚಿನ್ನಿ ಹನ್ನೊಂದ್ ಗಂಟೇಗ್ ಮನೆಗ್ ಬಂದು. ರೀ ನನ್ಗೆ ಬಂದು ಮಲ್ಕೊಂಡೋಳು ರೀ ಒಂದ್ ಲೋಟ ಬಿಸಿನೀರ್ ಕಾಯಿಸ್ ಕೊಡ್ರಿ ಅಂತ ಆಮೇಲ ಬಿಸಿನೀರ್ ಕಾಯಿಸಕ ಕೊಟ್ರೂ ಅಯ್ಯೋ ಆಮೇಲೆ ವಾಶ್ರೂಮ್ಗ ಹೋಗಿ ಅಲ್ಲೇ ವಾಶ್ರೂಮಲ್ಲೇ ಕುತ್ಕೋಬಿಟ್ಟಿದೆ. ರಿ ನೀರ್ ತಗೋ ಬಂದ್ರಿ ವಂಚೂರಾ ಅಂದೆ.
ಏನಾಗಲ್ಲ ಬಿಡಿ ಅದು ಹಂಗೆ.
ತಗ ಬಂದ್ರ ಬೆಳಿಗ್ಗೆದ್ ಲೇಟಾಗೆದ್ದೆ ಹಂಗೂ ಒಯ್ತನಿರೋದೆ ಆಮೇಲೆ ಬ್ರೌನ್ ರೆಸ್ ಬೇರೇ ಲೇಟ್ ಅಲ್ವಾ. ಬ್ರೌನ್ ರೈಸ್ ಆಗೋದು ಆಮೇ ಹೊತತ್ ಹತ್ ನಿಮ್ಷ ರಿ ನನಗೂ ಸಮಾಧಾನ ಆಗಲ್ಲ ಆಮೇಲೆ ಒ ಕೋುದಿ ಹೊರಟೋದ್ರೆ ನನಗೂ ತಿನ್ನಕ್ ಮನ್ಸ್ ಬರಲ್ಲಂತ ಅಂದಬಿಟ್ಟು ಒಂದ ಹತ್ ನಿಮಿಷ ವೈಟ್ ಮಾಡಸಿ ಆಮೇಲೆಹ ಸೊಪ್ಪೊಂದ ಪಲ್ಯ್ ವಾಡ್ಲಲೆಲ್ ಸೊಪ್ ಒಗರಣೆ ಮಾಡ್ಲೆಲ್ಲ ಲ ಹಂಗೆ ಹಾಕ್ ಕಳಸದೆ ಅನ್ನ ಮತ್ತೆ ಸಾಂಬಾರ ಪಲ್ಯ ಎಲ್ಲಾನು
ಕಾರ್ಡ್ ರೈಸ್ ಮಾಡ್ಬೇಕಿತ್ತು ನೀವು.
ಏ ಮಧ್ಯಾಹ್ನಕ್ಕೆ ಕಡ್ರಸ್ತೀನಲ್ಲಾ.
ಅಕ್ಕ ನೀ